ನಮಸ್ತೆ.
ರಿ.
ನಾವು ಕುತ್ಕೊಂಡಿದ್ವಿ ಸುಮ್ನೆ. ನೀವ್ ಏನ್ ಮಾಡ್ ಸೈಡ್ ರಿ.
ನಾನು ಹಂಗೆ ಸುಮ್ನೆ ವಾಕ್ ಮಾಡ್ತಾ ಇದ್ದೆ.
ಹೌದಾ ಇಷ್ಟೊತ್ತಲ್ ವಾಕ್ ಮಾಡ್ತಾ ಇದ್ ತಿರ.
ಹ್ಮ್ ಅಂದ್ರೆ ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಮತ್ತೆ ಆಯ್ತು ಮತ್ ತ್ತೆ ನಿದ್ದೆನು ಬರ್ಲಿಲ್ಲ ಅಡುಕ್ಕೆ ಸುಮ್ನೆ ಹಾಗೆ ವಾಕ್ ಮಾಡ್ತಾ ಇದ್ದೆ.
ಹೌದಾ ಮಳೆ ಇದ್ಯಾ ನಿಮ್ ಕಡೆ.
ಹು ಮಳೆ ಬಂದೋಯ್ತು ನಿಮ್ ಕಡೆ ಮಳೆ ಇ
ಹೌದು ಇಲ್ಲಿನು ಜ್ ಜೋರ್ ಮಳೆ ಇದೆ ಅದಕ್ಕೆ ಕರೆಂಟ್ ಎಲ್ಲ ತಗ್ದಿದ್ರು. ಹ್ಮ್ ಮತ್ತೆ ಇವಾಗ್ ಬಂ ತ್ತು.
ಹ್ಮ್ ನಮ್ ಕಡೆನೂ ಅಷ್
ಹ್ಮ್ ಊಟ ಮಾಡುದ್ರ ನಮ್ದು ಆಯ್ತು.
ತಿಂಡಿ ಊಟಕ್ಕೆ.
ನಾವು ಚಿಕನ್ ಕಬಾಬ್. ಅನ್ನ. ಮತ್ತು ಬೇಳೆ ಸಾರು.
ಹೌದಾ.
ನೀವೇನ್ ತಿಂದ್ರಿ.
ನಾನು ಇವತ್ತು ಇದು ಗಿ ರೈಸು ಮತ್ತೆ.
ಹ್ಮ.
ಕುರ್ಮಾ ಮಾಡಿದ್ರೆ ಒತ್ತಂದು.
ನಾನೆ ಓದ್ಲಾ.
ಮತ್ತೆ ನಿಮ್ಗೆ ಮಸಾಲೆ ದೋಸೆ ಎಲ್ಲ ಎಷ್ಟ ಆಗುತ್ತಾ.
ಹಾ ಮಸಾಲ್ ದೋಸ್ ಸೆ ಇಷ್ಟ ನಂಗೆ.
ಹೌದಾ ಹ್ಮ ನನ್ಗು ತುಂಬಾ ಇಷ್ಟ ಆಮೇಲೆ ಏನಾದ್ರು ಹೊರ್ ಹೊರ್ಗಡೆ ಹೊಡೀ ನಂಗ್ ಮಸಾಲ್ ದೋಸೆನೆ ತುಂಬ ಇಷ್ಟ ಆಗದ್
ಹೌದಾ ಏನ್ ಬತ್ತಾ ನಂಗೆ. ಮುಂಚೆ ಎಲ್ಲ ಶಾವ್ಗೆ ಉಪ್ಪಿಟ್ಟಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಅದ್ರು ರುಚಿನೂ ಹೇಗಿರುತ್ ತೆ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದಾಗ. ಮಾ. ಅ ಫಸ್ಟ್ ಅಲ್ಲಿ ಒಂದ್ ಎರಡ್ ಮೂರ್ ಸಲ ಮಾಡಿದ್ರು. ಅದು ಇದ್ದಾಗ್ ಗ ನಾನು ತಿಂಡಿ ತಿನ್ನಕ್ಕೆ ಹೋಗ್ತಾ ಇರ್ಲಿಲ್ಲ.
ಹ್ಮ
ಆಮೇಲ್ ತಿಂದೆ ಅದ್ರದು ರುಚಿ ಚೆನ್ನಾಗಿತ್
ಹರದ.
ಗ್ಯ ಒಂಥರ ಇಷ್ಟ ಆಗ್ಬಟ್ ಟ್ಟಿದೆ ಅದು. ಹ್ಮ್ ಜಾಸ್ತಿ ಹೋಗ್ ಗಿ ಅಂದ್ರೆ ಹಿಂಗೆ ತಿಂತೀವಿ ಇಷ್ಟ ಆಗಿರೋ ತರ.
ಹೌದಣ ನೀವು ಅದು ಅ. ಇನ್ನ ನಮಿಗ್ ಇವಾಗ ಹೆಂಗ್ ಅಂತ ಅಂದ್ರೆ ಫಸ್ಟ್ ಅದು ಇಷ್ಟ ಆಗ್ತಿತ್ತು ಬಟ್ ಇವಾಗ ಇಲ್ ಮಾಡಿದ್ ನೋಡಿ ಅದು ಇಷ್ಟಾನೇ ಆಗ್ತಾ ಇಲ್ಲ ಗೊತ್ತಾ.
ಓ ಹೌದ. ನಮ್ದರಲ್ಲಿ. ಚೆನ್ನಾಗ್ ಮಾಡ್ತಾ ಇದಾರೆ.
ಹೌದಾ ಮತ್ತೆ ನಿಮಗೆ ಇಡ್ಲಿ ಎಲ್ಲಾ ಇಷ್ಟ ಆಗುತ್ತಾ.
ಇಡ್ಲಿ ಇಷ್ಟ ಅದ್ ಇಡ್ಲಿಗಿಂತ ವಡ ಜಾಸ್ತಿ ಇಷ್ಟ.
ಹಾ ಅದೇ ಅವ್ರಿಗ್ ಇದ್ ಅಂದ್ರೆ ಇಷ್ಟ ಹ್ಮ್. ಪಲಾವು ನಿಮ್ಗೆ ಇದು ನೀವ್ ಮಾಂಸಹಾರಿನ ಮತ್ತೆ ಸಸ್ಯಹಾರಿನ.
ನಾವ್ ಮಾಂಸಾಹಾರಿ. ಇವತ್ತು ಚಿಕನ್ ತಿಂದೆ ಅಂದೆ ಅಲ್ ರಿ ಹ್ಮ್ ನಂಸ ಹಾರಿ ಹ್ಮ್ ನೀವು.
ಸಸ್ಯ ಹಾರಿ ಮಾಂಸಹಾರಿ ಎರಡು
ಹೌದಾ ಹ ಹ
ಹ್ಮ್ ಮತ್ತೆ ನೀ ಮಾಂಸ ಅಲ್ಲಿ ಏನೇನ್ ಇಷ್ಟ ಆಗತ್ ತುಂಬಾ
ನನಗೆ ಕೋಳಿ ಇಷ್ಟ ಮೀನ್ ಇಷ್ಟ ಆಮೇಲೆ ಫ್ರಾನ್ಜ್ ಗೊತ್ತಾ ನಿಮ್ಗೆ ಅದಿಷ್ಟ ಅಷ್ಟೆ
ಇದು ನಿಮಗೆ ಫಿಶ್ ಫ್ರೈ ಇಷ್ಟ ಆಗುತ್ತಾ
ಹಾ ಇಷ್ಟ ಹ್ಮ್ ನಿಮ್ಗ ಮಾ ಅಡ್ಗೆ ಮಾಡಕ್ ಬರುತ್ತಾ.
ಹಾ ಅಡ್ಗೆ ಮಾಡಕ್ ಬರತ್ತೆ ಪರ್ವಾಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ.
ಅಂದ್ರೆ ಇದು ಎಲ್ಲ ಮಾಡ್. ತೀರಾ ಕೋಳಿ ಮೀನು ಎಲ್ಲಾ.
ಸನ್ಮಾನ ಮಾಡ್ ಮೀನ್ ಮೀನ್ಸೆಲ್ಲ ನಂಗ್ ಅದು ಬರದಿಲ್ಲ ಯಾಕಂದ್ರೆ ಅದು ಮೀನಿನ್ ಕ್ಲೀನ್ ಮಾಡ್ಕೊಳಕೆಲ್ಲ ಇರತ್ತಲ್ವ ಅದ್ ನಂಗ್ ಅಷ್ಟು ಗೊತ್ತಿಲ್ಲ ನ ತ್ತೆ ಕೋಡ್ ಸೆಮ್ವರ್ಗು ಮಾಡ್ಬೋದು. ಇಲ್ಲ ಮಾಡ್ತೀನಿ.
ಹ್ಮ್ ಹ್ಮ್ ನೀವೇನ್ನ್ ತಿಂದಿದ್ದೀರಾ ಮಾಂಸ
ನಾವು ಫಸ್ಟು ಅಕ್ ಕೋಳಿ ಇದ್ರಲ್ಲಿ ಕೋಳಿ ಸಾಂಬಾರ್ ಎಲ್ಲ ತಿಂತೀನಿ. ಕಬಾಬ್ತಿನ್. ಗ್ರೇವಿ ತಿನ್ಬೇಕು ಹೌದಲ್ಲಾ ಮತ್ತೆ ಫಿಶ್ ಅಲ್ಲಿ ಮೀನ್ ಮೀನ್ ಸಾಂಬಾರ್ ತಿಂತೀನಿ ಮತ್ತೆ ಮೀನ್ ಫ್ರೈ ಎಲ್ಲ
ಹೌದಾ
ತಿಂತೀವಿ ಅಷ್ಟೇ ಕುರಿ ತಿನ್ನಲ್ಲ ನೀವ್ ಕುರಿ ತಿಂತೀರಾ.
ಹಾ ನಾನ್ ಒಂದ್ಸಲ ತಿಂದಿದ್ದೆ. ಆದ್ರೆ ಅಷ್ ಅಷ್ಟೇನ ಇಷ್ಟ ಆಗಲ್ಲ
ಹೌದಾ ಹ್ಮ ಹೌದಾ ಹ್ಮ್ ಹ್ಮ
ಮತ್ತೆ ಎಲ್ಲಾದ್ರೂ ಪ್ರವಾಸಕ್ ಹೋಗಿದ್ರಾ.
ಹಾ ಹೋಗಿದ್ವಿ ಅಂದ್ರೆ ಒಂದು ಮೂರ್ ತಿಂಗ್ಲು ಹಿಂದೆ ನಮ್ ಗೆಳತಿಯ ಜೋ ತು ಗೋವಾಗ್ ಹೋಗ್ ನೀವ್ ಹೋಗಿದ್ರಾ.
ನ್ಯ ಇಲ್ಲ. ಎಂಡ್ರಿ ಹೋಗಿಲ್ಲ. ಹ್ಮ್ ಹೇಗ್ ಹೋಗಿದ್ರಿ ನೀವು ಗೋವಾಗ್ ವ.
ಇಮ್ಮುವಕ್ಕೆ ಚೆನ್ನಾಗಿತ್ತು ಒಂದ್ ಹತ್ತು ಜನ ಹೋಗಿದ್ವಿ ಆಯ್ತಾ ನಾವು. ಟಿ ಟಿ ಗಾಡಿ ಬರುತ್ತಲ್ಲ ಕೊಂಡು ಹೊ ಗಿದ್ವಿ. ನ ಆ. ಟಿಟಿ ಗಾಡಿನಲ್ಲಿ ಫುಲ್ ಎಲ್ಲಾ ಬೆಳಕು ಕಲ್ ಅಂದ್ರೆ ಬಣ್ಣ ಬಣ್ಣದ್ ಬೆಳಕು. ಗಳೆಲ್ಲ ಹಾಕೊಂಡು ತೆ ಕಡ ಹಾಕೊಂಡು ಫುಲ್ ಎಲ್ಲ ರಾತ್ರಿ ಎಲ್ಲಾ ಕುಣ್ಕೊಂತ ಎಲ್ಲಾ ಹಾಡು ಹೇಳ್ಕೊಂತ ಚೆನ್ನಾಗಿತ್ತು ಅಂದ್ರೆ ಎಲ್ಲೋಗ ಹೋಗ್ಬೇಕ್ರೆ ನಾವು ಟೀಟಿನಲ್ ಹೋದ್ವಲ್ಲ. ಅದು ಫಸ್ಟ್ ಚ ಆಯ್ತ ಆಯ್ತಾ ಆಮೇಲೆ ಗೋವಾ ಹೋಗೋದಕ್ ಬ. ಬೀಚ್ಗೆಲ್ಲಾ ಆಡಿದ್ದು ಮಸ್ತ್ ಇತ್ತು ನಾವು ಮತ್ತೆ ನಂಗೆ ಗೆಳ್ತಿರ್ ಜೊತೆ ನಾವೆಲ್ಲ ಬೀಚಲ್ಲಿ ನೆಟ್ ಎಲ್ಲ ಕಟ್ಕೊಂಡು ವಾಲಿಬಾಲ್ ಆಡುದ್ವಿ.
ಹೌದಾ ನೀವು ಮತ್ತೆ ನಿಮ್ ಗೆಳ್ತಿ ವಾಲಿ ಲಿಬಾಲ್ ಆಟಗಾರ್ತಿರ.
ಹೌದು ನಾನು ಮತ್ತೆ ನನ್ ಗೆಳ್ತಿ ವಾಲಿಬಾಲ್ ಆಟಗಾರ್ತಿಯರಲ್ಲ. ಹ ಮತ್ತೆ ಅಲ್ಲಿ. ಅಂದ್ರೆ ಬೀಚ್ ಅಂದ್ರೇನೆ ಮರ್ಳ್ ಮರ್ಳ್ಯೆಲ್ಲ ಇರೋದ್ ದಲ್ವಾ ಅರಾಮ್ ತ್ರಿಯತ್. ತೋಲಿ ಅದ್ ಇದು ಬೆಳಗ್ ಗು ಲೈಟಿಂಗ್ಸ್ ಏನ್ ಇದ್ ಸಿಗುತ್ತಲ್ವಾ. ಸೆಟ್ಗಳಲ್ಲಿ. ಅದನ್ನೆಲ್ಲಾ ತಗೊಂಡು. ಕೋಲಲೆಲ್ಲ ಹೊ ಇದು ಅಂದ್ರೆ ಮನೆತರ ಎಲ್ಲ ಕಟ್ಬುಟ್ಟು ನಾವು ಆ ಲೈಟಿಂಗ್ ಇಂದ ಫುಲ್ ಎಲ್ಲ ಸುತ್ ಬುಟ್ಟು ಚಿಕ್ಕು ಮನೆ ತ ಎಲ್ಲ ಮಾಡೂ ಅಲ್ಲೇ ನಾವು ಸ್ವಲ್ಪ ಬೆಂಕಿ ಬೇರ ಹಚ್ಚು ಕೊಂಡು ಆ ಫುಲ್ ಎಲ್ಲಾ ಸುುತ್ತ ಕುೂತ್ಕೊಂಡು ಚೆನ್ನಾಗಿತ್ತು ಅದು ಮಸ್ತ್ ಚೆನ್ನಾಗಿತ್ತು ಆಮೇಲೆ ಹ್ಮ್ ಆಮೇಲೆ ಅಲ್ಲಿರೋ ಕೆಫೆಗಳಿಗೆಲ್ಲ ಹೋದ್ವಿ ಸ್ವಲ್ಪ ಗೋವಾದಲ್ಲಿ ಇರೋ ಕೆಫೆಗಳಿಗೆಲ್ಲ ಹೋದ್ವಿ ಚೆನ್ನಾಗಿತ್ತು ಮತ್ತ ಅಲ್ಲಿಂದಗೆ ಯಾವ್ದೋ ಒಬ್ರು ಇದ್ರರು ನಮಗೆ ಏನಂದೆ ಇದು ಟ್ರಿಪ್ಗೆಲ್ಲ ನಾವೆಲ್ಲ ಬಂದಾಗ ಗೈಡ್ ಮಾಡಕ ಒಬ್ಬರೂ ಇರ್ತಾರೆ ಗೊತ್ತಾ ತುಂಬಾ ಕಡೆಗರು ಕರಕೊಂಡು ಹೋದರು ನಿಜಕ್ಕೂ ಎಲ್ಲಕಡೆ ಕರಕೊಂಡು ಹೋಗಿ ಕರಕೊಂಡೆಲ್ಲಾ ಬಂದರು ಆದ್ರೂ ನಮಗೆ ಬೀಚಲ್ಲಿ ಆಡಿದ್ದು ತುಂಬಾ ಚೆನ್ನಾಗಿ ಇತ್ತು ಅಂತ ಅನಿಸಿತೂ
ಹೌದಾ ಚೆನ್ನಾಗಿರುತ್ತೆ ಅಲ್ಲಿ ಬೀಚ್ ಸರಿ
ನಮ್ಮ ಒಬ್ಬ ಗೆಳತಿಗೆ ಅಂತೂ ಮಲಗಿಸಿ ಬಿಟ್ಟು ಮೈ ಮೇಲೆ ಎಲ್ಲ ಫೂಲ್ಎಲ್ಲಾ ಮರಳು ಹಾಕಿದ್ವಿ ಗೊತ್ತಾ ತಲೆ ಮಾತ್ರ ಕಾಣಿಸ್ತಾ ಇತ್ತು ಮತ್ತೆ ಏನೂ ಕಾಣಿಸ್ತಾನೆಇರಲಿಲ್ಲ ಗೊತ್ತಾ ಹಂಗೆ ಮರಳು ಹಾಕಿ ಮುಚ್ಚಿಬಿಟ್ಟಿದ್ದೆ ಮುಚ್ಚು ಅದು ಒಂದೇ ಸಾಕು ಇಷ್ಟು ಹೊತ್ತಿಗೆ ಬಂದುಬಿಡುತ್ತಾ ತಲೆ ೊಂಡ ಮೈ ತುಂಬಾ ಮರಳಗಬಿಡ್ತು
ಅಯ್ಯೋ ಹೌದಾ. ಗೆಳೆಯರ್ ಗೆಳೆಯರ್ ಜೊತೆ ಹೋದಾಗೆಲ್ಲ ಚೆನ್ನಾಗಿರುತ್ತೆ ಅಲ್ವಾ.
ಹ್ಮ್ ಹೌದು ಫಸ್ಟ್ ನಮ್ಮ್ ಮನೇರು ಒಪ್ಪಲಿಲ್ಲ. ಇಲ್ಲ ಹೋಗೋದಿಕ್ಕೆ ಗೋವಾ ಅಂತಕ್ಷಣ ಹ ಆಮೇಲೆ
ಹೌದಾ ಮನೇಲಿ ಎಲ್ಲರ ಮನೇಲ್ಲೂ ಹಾಗೆ ಬೈ. ಬೈತಾರೆ. ಈಗ ಪ್ರವಾಸಕ್ಕೆ ಅಂದ್ಮೇಲೆ. ಅದು ಸ್ವಲ್ಪ ದೂರ ಇಲ್ಲ. ಇಲ್ಲ ನಾವ್ ನಾವ್ ಅಷ್ಟ. ಸಣ್ಣವರಷ್ಟೇ ಹೋಗ ಅಂತ ಅಂದ್ರೆ ಅವ್ರಿಗೂ ಒಂಥರ ಭಯ ಇರುತ್ತೆ ಅಲ್ವಾ.
ಹ್ಮ್.
ಹ್ಮ್ ಅದಕ್ಕೆ ಇದ್ ಮಾಡ್ತಾರೆ ಆದ್ರೆ ಆಮೇಲ್ ಬಿಟ್ಟೆ ಬಿಡ್ತಾರೆ. ಸರಿತಾನೆ.
ಹ ಅದು ಹೌದು ಬಿಟ್ಟೇ ಬಿಡ್ತಾರೆ ಮತ್ತೆ ನೀವೆಲ್ಲಿ ಹಾದ್ರೂ ಪ್ರವಾಸಕ್ಕೆ ಈ ತರ ಎಲ್ಲಾದ್ರೂ ಹೋಗಿದ್ರ.
ನಾವು ಎಲ್ಲಿಗೂ ಹೋಗಿ ಇಲ್ಲ ಹ್ಮ್ ನಾವೀಗ ಇದಕ್ ಹೋಗ್ಬೇಕಂತ ಅನ್ಕೊಂಡಿದ್ವಿ. ದೂದ್ ಸಾಗರಿಗೆ.
ಹೌದ ಅದು ಹತ್ರ ಅಲ್ಲೇ ನಾವು ಹಾಗೆ ಅಂದಕೊಂಡಿದ್ವಿ. ಗೋವಾ ಮತ್ತೆ ಧೂಧ್ ಸಾಗರ್ ಹೋಗ ಅಂದ್ಬಿಟ್ಟು ಆದ್ರೆ ಆಗಲಲ್ಲ ಯಾಕ್ರೆ ನಮಗೆ. ಪರೀಕ್ಷೆಗಳು ಬೇರೆ ಸ್ಟಾರ್ಟ ಆಗುತ್ತ ಸನ್ ಆಗಿ ಟೈಮ್ ಟೇಬಲ್ ಬಿಟ್ಟಬಿಟ್ರು ಆಯ್ತ್.
ಓ ಹೌದಾ.
ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬಂದಬಿಟ್ವಿ ನಾವು. ಹ ಹೌದು
ಮತ್ತೆ ನಾವು ಅದೇ ದೂದ್ ಸಾಗರಿಗೆ ಸ್ವಲ್ಪ ಮಳೆ ಶುರುವ ಆಾಗ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ ಹ್ಮ್ ಚೆನ್ನಾಗಿರುತ್ತೆ ಅಲ್ಲ ಅಲ್ಲಿ ಮಳೆ ಎಲ್ಲ ಶುರು ಆದಾಗ
ಹಾ ಚೆನ್ನಾಗಿ ಅದ ಹೋಗ್ಬೇಕು ಅ್ರೆ ಅವಾಗ ಚಂದ ಹಾಗಿರುತ್ತೆ ಬಾಡಿಗೆ ಹ್ಮ ಅಲ್ಲಿ ಜನಗಳು ಒಂಂತರ
ನನಗೆ ಇಷ್ಟ ಆ ತರ ಮಳೆಯಲ್ಲಿ ಬಿ ಹ ಹೋಗೋದು ಹಾ ಇದು ಪರಿಸರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ವತ್ ತಾವರಣ ಎಲ್ಲ
ಹ್ಮ್
ನನ್ ಗೆಳತಿಗೆ ಹೇಳ್ತಾ ಇದ್ದೀನಿ ಅವ್ರು ಹೋಗೋಣ ಅಂತ ಅಂದಿದ್ದಾಳೆ. ನಾವಿಬ್ರೇ ಹೋಗ್ತೀವಿ ಹೌದು ಹ್ಮ್
ಮತ್ತೆ ಸಮಾಚಾರ ಹ್ಮ್ ಕೇರ ಎಲ್ಲ ಮತ್ತೆ ಅಣ್ಣನೆಲ್ಲಾ ಏನ್ ಹಣ್ಣು ಇಷ್ಟ
ನನ್ಗೆ ಹಲ್ಸ ಹಣ್ಣು ಇಷ್ಟ ಹಲ್ಸಿನ ಹಣ್ಣು ಹ್ಮ್ ಹಲ್ಸಿನ ಹಣ್ಣು ಇಷ್ಟ ನಿಮ್ಗೆ
ಕಳಂಗ್ಡಿ ಹಣ್ಣು ತುಂಬಾ ಇಷ್ಟ ಮಾವಿನ ಇಷ್ಟ ಮತ್ತೆ ಹ
ನನ್ಗಂತೂ ಈ ಬೇಸ್ ಗೇಗಾಲ ಒಂದ್ತಾರ ಇದು ಹಣ್ಣುಗಳಿಗೆ ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಮಾಮಿನ ಹಣ್ಣು ಸಿಗುತ್ ಮತ್ತೆ ಹಲ್ಸಿನ ಹಣ್ಣು. ಆಮೇಲೆ ಇದು ಕಲ್ಲಂಗಡಿ. ಎಲ್ಲ ಜಾಸ್ತಿ ತಿನ್ನೋದು ಇವಾಗ್ಲೇ ಅಲ್ವಾ ನಾವು.
ಹ್ಮ್ ಅದು ಹೌದು ಆದ್ರೆ ಅದು ಇವಾಗ ಇವಾಗಿಂದ ಇದ್ರಲ್ಲ ಆ ಹಣ್ಗಳೇ ಬೇರೆ ಜಾಸ್ತಿ ಸಿಗದು. ಅಲ್ವಾ ಹ್ಮ್ ಹೌದು ಮತ್ತೆ ಯಾವಧು ಫ್ರೂಟ್ ಹಾ ಹೇಳಿ.
ಅ ಅದಕ್ಕೆ ಈಗ ಹಿಂಗ್ ಬೇಸ್ಗೆ ಇಷ್ಟ ಅಂದ್ರೆ ಇ ಈಗ ಮಾವಿನ ಹಣ್ಣ ಹಲಸಿನಹಣ್ಣ ಜಾಸ್ ಗೊತ್ತ ಅಲ್ವಾ ಅದೆ ಕಾರಣ. ಬೇಸಿಗೆ ಸ್ವಲ್ಪ ಇಷ್ಟ ಆಗತ್ತೆ ಹ್ಮ್.
ಮತ್ತೆ ನಿಮ್ಗೆ ಪುಸ್ತಕಗಳು ಓದುವ ಅಭ್ಯಾಸ ಏನಾದ್ರು ಇದೆಯಾ.
ಇದು ಕಾಲೇಜಿಂದ ಓದಿದ್ರೇನೆ ಸಾಕಾಗಿದೆ.
ಹೌದಾ ಹ್ಮ್ ಮತ್ತೆ ನೀವು ಕಾದಂಬರಿ ಕವನಗಳೆಲ್ಲ. ಓದುತ್ತಿರ.
ಇಲ್ಲ ಇಲ್ಲ.
ಯಾಕೆ ಓದ್ಬೇಕು ತಾನೆ ಚೆನ್ನಾಗಿರತ್ತೆ ಹ. ಕವನಗಳೆಲ್ಲಾ ಒದತಿನಿ ಕುವೆಂಪು ಅವರದ್ದ
ಹೌದಾ ನಾವು ಶಾಲಲ್ಲೆಲ್ಲಾ ಓದ. ತಿದ್ವಿ. ಇಡ್ಲಿ ಕಾಲೇಜಿಗೆ. ಬಂದ್ಮೇಲೆಲ್ಲ ಓದೇ ಇಲ್ಲ.
ಹ್ಮ ಅದು ಹೌದು ಬಿಡಿ. ಇದು. ಗಳೆಲ್ಲ ಸಿಗೋದಿಲ್ಲ.
ಹೌದು ಹೌದು.
ಹ್ಮ ಸರಿ ಧನ್ಯವಾದ.
ಹಾ ಸರಿ ಧನ್ಯವಾದಗಳು.
ಹಾ.